ಹಲೋ ಆರಾಮ್ ನೋಡ್ ಬಾ ಏನ್ ಮಾಡಕತಿ
ಏನಲ್ಲ ಒಳ ಸುಮನೆ ಮಂದ್ಯಾ
ಹಾ
ಹ್ಮ್ ಎಲ್ಲಿಯ
ಇಲ್ಲೇ ಹಸ್ಟಲ್ಾಗ
ಅಷ್ಟಲಧ ಯಾರು ಇದ್ದೀರ ಬ ಅಷ್ಟಲಗ
ಅಷ್ಟ ಅಲ್ದಕ ಹಂಗಗೆ ಹುಡರು ಇದೀ ಒಂದ್ ಐದ್ಾರು ಜನ ಅದ ಒಂದು
ಯಾರ ಮಲ್ಲಣ್ಣ ಬಸ್ ಸಲ್ ಬಕ್ಷವರು ಎಲ್ಲಾರದಾರನ
ಹ್ಮ್ ಮಲ್ಲ ನಾ ಬಸಲು ಅಲ್ಲ ಪಕ್ಷ
ನವಾಜ
ಹ್ಮ ನವಜಾವ
ಹ ಆ
ಹ್ಮ್
ಜಮ್ಮವಾಗ
ಇವಾಗ ಎಕ್ಸಾಮ್ ಯಾವ ಇಲ್ಲ ಸದಕ್ಕ
ಹೌದಾ ಅದ ಬಿಡಡಿ ಟೈಮ್ ಏನು ಎರಡು ತಿಂಗಳು ಅದ ಬರೇಕೇಏನು ಅದಲ್ಲ
ಬರಕ್ ಯಾರ್ ತಿಂಗಳಸ ಹಓದಕ್ ನ್ ಸಾಲಂಗಲ್ಲ ನಾನ್ ಹದ್ನನೆ
ಮತ್ತೆ ಯಾರನ್ನ ಬೇ ಬಂದ್ರಏನ್ ಮತ್ತ ಬೇರೆ ಯಾರನ್ನ ಅಷ್ಟಲಿ ಹಳಗರು
ಹಾಸ್ಟಡರು ಬೇರೆ ಯಾವನ
ಬರೆದು ಯಾರು ಮಾತ್ರ ನ ನಿ ಮತ್ತ ಯಾರು ಸೀನಿಯರ್
ಎಲ್ಲ ಯಾರು ಸೀನಿಯರ್ಗಳು ಬಂದಿಲ್ಲ
ಹ್ಮ್ ಇಲಾ ಇ್ಯ ಬರ ಇಪ್ಪತ್ತನೇ ತಾರೀಕ
ಹಾ ಬರೋ ಇಪ್ಪತ್ತನ ತಾರೀಕ ಏನಐತೆ ಹೇಳ ನಿ ಎಗಿ ಐತೆ ಮದುವೆ ಐತ ಏ ನಿಶ್ ಏ ಐತೆ ಹೇಳ ನಿಂದು
ಇರಾನೇ ಇರ ಹೇಳಾತಾನೆ ವೇಟ್ ಮಾಡ ಇದೇ ಇಪ್ಪತ್ತನ ತಾರೀಕ ನಮ್ದ ದೋಸ್ತಾವ ನೋಡ ಲ್ಲ
ಹ್ಮ
ಆ ಒಂದು ಮದುವೆ ಐತೆ ಅದಕ್ಕೆ ಹಂಗೆ ಫೋನ್ ಹಚ್ಚಿದಾವ ಇನ್ವೆ ಇ ಎ ಎಲ್ಲರಿಗೆ ಆಲ ಹ ಹರ್ ಹ ಹುಡಸ ಹಳ್ತ ಇದ್ದ
ಹ ಮಲ್ಲಲ್ ಮಜೆ ಐತೆ
ಹ್ಮ್ ಅಲ್ಲೆ ಗೊತ್ತಾಗ್ಲ್ ಅವ ಲಂಬ ಅಳೆವಾಗ ಅವಂದಐನೋಳ ಮೆಯ
ನಮ್ಮ್ ವಯಸ್ಸದು ಒಂದು
ಅಯ್ ಅದಿಕ್ಕೆ ನನ್ ಅವ್ರಣೊಂದು ಅವ್ರನ್ನೊಂದ್ ಮಾಡ್ಕೊಂತಾರ
ಹಾ ಹಾ
ಅವ್ರ ಅಣ್ಣನ್ ಜೊತೆಗೆ ಮತ್ತೆ ಹೆಂಗೆ ಇಬ್ಬರದದು ಆಗ್ದಂದ ಒಚ್ಚು ಅವಂದ ಮಾಡ್ಕೊಂತಾರ ಇವಾಗ ಹಂಗೆ
ಮನೆವ್ರು ಹಾಕೊಂಡ್ ಆಐತಾರ ಮದೆ
ಹ್ಮ್ ಆತಿರ ಭಾಳ ಜನ ಆಯ್ತ ಆಗ ಒಂದ್ ವರ್ಷ ಹಂಗ ಆಯ್ತು
ಹೌದಾ
ಹ್ಮ್ ಇವಾಗಣಂದ್ ಮಾಡ್ಕ ಕುಂತರ ಹಂಗೆ ಮ ಇಬ್ರದ ತಂದ ಅವ್ ಮಲಂದ್ ಮಾಡ್ಕೊಂತ್ರ ಜಿತಿ
ಇಬ್ಬರದಾದ್ದ ಹಂಗ ಜೊತೆಗ ಮಾಡ್ಬೇಕ ಮಾಡಕತ್ರ
ಹ್ಮ್ ರ್ಚನೆ ರ್ಚ ಹೋಗದದ ಅಂತ ಮಾಡ್ಕೊಂತಾರ ಅದ್ ಇಪ್ಪತ್ತದದು ತಾರೀಕು ಅದತ್ತ ಅವ್ನು ಹಚ್ಚಿದ ಫೋನ್ ಆಗಳ
ಹ್ಮ ಯಏರಂತ
ಅದೇ ಅಪ್ಪಾ ಅಷ್ಟಲ ನಂದ ಸ್ವಲ್ಪ ಹೆಂಗ ಕೆಲ್ಸ್ದ ಬಿಜಿನ ಎಲ್ಲಾ ನಾನನ್ ಅಸ್ತ ಎಲ್ಲಚ್ಚೇಳ್ತನೆ ನೀನುಲ್ ಹಿಂ ಅಷ್ಟ ಅಗೆ ಹೇಳಚ್ಚಿ ಬರ್ಲಕ್ಕೆ ಎಲ್ಲಾರ ಗಾಡಿ ಹೇಳದರೈತಿ ಹಿ ತಂದ ಮಲ್ಲ
ಹಾ ಹೇಳನಾನು
ಹ್ಮ್ ಅದಕ್ಕೆ ಅವ್ ನಾಗ ಮಲನ ಅವ್ರಿಗೆಲ್ಲಾರ ಹೇಳ ಫೋನ್ತ್ಸ ನಾನು ನಮ್ ಕಾಲಿದಾಸ್ನ ತಾಳಿದಾ ಅದಕ್ಕೆ ನಿಮ್ಗೆ ಹಂಗಚ್ಚರತ್ತಂದು ಹಚ್ಚಿದೆ ಅದಕ್ಕೆ
ಹ್ಮ್ ಎಲ್ಲದ್ ಮದ್
ಕೊಗಿದ್ದು ಮಾರ ಯ ಸಾಮನ್ಯಲ್ಲಾ ಕಡಿ ಕಡಿ
ಎನ್ೋಡಕ
ಬೋ ಬೋನಾಳ ಹತ್ತಲ್ಲ ಬೋನಾಳ ಕೇಳಿದೆ
ಹಾ ಬರ್ಡ್ ಸೆಂಚುರಿಪಾ ಅದನ್ನ ಹೆಂಗ ಕೇಳಾರಕ್ ಬರಾ ಹ
ಅಲ್ಲಿ ಹಯ್ದಪಾ ಎನ್ನೋಡ ಕಾ ಏ ಜಸ್ ಇಸ್ನ ಕಲ್ಲ ಹ್ವಿ ಹುಡುಗಿ ಗಿಡ್ಗಿ ಆ ಹಲ ತೊಂಬಂದ್ರ ಇ ಯಲೇ ಮಜಾ
ಹಾ ಹೋದ
ಕೊಡ ಹದಾಗ ಹಡು ಇಷ್ಟಾಾಲಲ್ಲ ಅಡಿವರ ತಂಗ ಹಡುಕಿ ತಂಗಗೆ ಇಷ್ಟಲ್ಲತಾವ ಮಲಗ
ಮಾಜ ತರಕದಾಗ
ಯ ಅಲ್ಲಲ್ಲಯ ಮಾಸದ ಕುಡದಲಾ ಕುಡದಮಾಗಾ ಕುಡಿಕಣಣಣಾ
ಹಾ
ಹುಗಿ ಇಷ್ಟ ಅಲ್ಲ ಹುಗ ಇ ತಂಗಿ ಇಲತ್ತ ಹುಗಿ ತೆಂಗಿ ಇಷ್ಟ ಅಲ್ಲತ್ತ ಅವನಿಗೆ ಅಂದ್ರೆ ಅಲ್ಲಿ ಹೇಳಲ್ಲ ಬಗ ಆಮ ಬಂದ್ ನಮ್ಗೆ ಹೇಳುದಿಲ್ಲ
ಏ ಮತ್ತೆ ಈ ಸದ ಹೆಂಗ್ ಪಿಕ್ಸ್ ಹೆಂಗ ಹುಡಗಿ ಆಯತ ಹಡ
ಇಲ್ಲ ಅದು ಅದು ಅಲ್ಲಿ ಯಾವಲ್ಲ ಬೇರೆ ಕಡೆ ಕುಂತಿ ಕುಂದ್ರ ಬೇರೆ ಕಡೆ ಇದ ಆಯ್ ಹುಡುಗಿ ಅಷ್ಟ ಆ ಸ್ಟೋರಿ ಹೇಳಿದ್ ನಮಗ ಹಿಂಗಯಸತ್ತತ್
ಹ ಅವ ಈ ಸಣ್ಣ ಎಲ್ಲ ಬಿಡ ಕೆಡಗ
ಹೌದು ಅದ ಏನ ಆಮೆ ಕೇಳ್ಕೊಂತ ನಮಗೆ ಮಗ ಎಲ್ಲಿ ಅವ್ರ ಅಕ್ಕಂಗ ಅಂತ ಹುಗಿ ಬಾ ಅವ ತೆಂಗಿ ಬಾ ಬಾ ಅ ಕಪ ನಾನುಳ ಕಪ್ಪಾ ಬಿಟ್ಟ ಎ ಕೂಡ ನಮ್ಮಂದ ಬ
ಹ ಹ್ಮ
ಎಂತಥದ ನೋಡವ ಹುಡುಗಿನ ಅಲ್ಲ ಹ್ಮ ತೋರ್ಸೋರ ಒಬ್ಬರು ತೋರ್ಸಕೊಂತರ ನೋಡೋ ಒಬ್ಬ ನೋಡ್ಕೊಂತ ನೀವಂತ
ಹ್ಮ್
ಇ ಮಾಡ್ತಾನ ನೋಡ ದ ಆಡಿನ ಇಷ್ಟಲ್ಲತ್ತ ಅವಡಿ ಇಷ್ಟಲ್ಲ ಾ ಬಿಟ್ರತ ಬಿ ಬಿೂು
ಆ ಹುಡ್ಗಿ ಇವ ಎಷ್ಟಾಯ್ ನಾನ
ಹ್ಮ್ ಅಂಗ ಅಡಿಷ್ಟಷ್ಟಾಲ್ಲ ತಾ ಬಿುಟನ್ನೋಡ ಪೋದ ಪಡಿಕನ ಅವ ಬಂದ ಸಮುದ್ರ ಅವ್ರ ಹೆಂಗಗೆ ಚಲೋ ಹಗ ಅವ್ರು ಎ ತೋರ್ಸ ಚಲ ಆ ಇತತ್ ಹೇಳ್ ಅ ಬಂದ್
ಕೆಡಗ ಪ ಸಣ್ಣ ಕಡಗ ಅಲ್ಲ
ಕೆಡೆಗ ನನ್ ಮಗನ ಆ ಕಡೆ ಮತ್ತೆ ಬೇರೆ ಕಡೆಗೆ ಬಂದ್ವಿ ಕಡೆಂಗ ಚಿಕ್ಕನಳ್ಳಿ ಆಗ ಆಗ ಹೆಣ್ಣೂರು ಚಲೋತ್ತತ್ತ ಅಲ್ಲೇ ಏನ್ ಮಾಡ್ತಾಳೆ
ಹ್ಮ್ ಇಲ್ಲಿ ಬೋಲ್ವಾಳದಾಗ ಯಾವ ಮನೆ
ಏ ಮಿ ಏನಕ್ ನನ್ ಅದು ಅ ಕಡೆ ಕೆರಿ ಬಾಲ್ ಯಾವ ತೆಗದತ ಅಲ್ಲ ಯಾ ತೆಗಿನ ಸೈಡ್ ಅದ ಮಿ ಒಂದ್ಸಾವವು
ಏನು ಕೆರಿ ಬಗ್ಲಾಗ
ಆ ಕೆರಿ ಬಾಗಲಾಗ ಒಂದವ ಸಾಧಾರಣ ಮನೆಗಳ ಇಲ್ಲಯ
ಹಾ
ಅಲ್ಲ ಅಂತ ನೋಡ್ ನನ್ ಅಷ್ಟ ಇಲ ಇಡ್ಬತಿಲ್ಲಾ ಅಲ್ಲಿ ಅಲ್ಲಿ ಇರ್ಬೇಕಿದ್ರ ಅಲ್ಲಿ ಅತ್ ನೋಡ್
ಹೌದಾ
ಹ್ಮ್ ಮಲ್ಲಿದತ್ತ ಹುಡುಗಿ ಮತ್ತೆ ಅಷ್ಟೇ ಯಾ ಕಪ್ಪತ್ತ್ತ ಹಂಗ ದಡ
ಹ್ಮ್
ನಳೆಗ ಹುಡುಗಿ ತೋರಿಸ್ದ ಅಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡದಾವ ಅಲ್ಲಿ ಇವಾಗ ವಾಯದ ನೋಡ ಮದ
ಯಾವ ಪಿಕ್ಸ್ ಐತಿ ಈಗ
ಸದ ಚಿಕ್ಕನಳ್ಳಿ ಪಿಕ್ಸ್ ಇದೆ ಇವಾಗಮ್ಮಿಗೆ
ಹಏ ಚಲೋದಲ್ಲ ಹುಡುಗಿ
ಬರದ ಅಂತಳ ಬೆಳ್ಳ ತಳದಾಳ
ಹ್ಮ್ ಎಷ್ಟ ಓದಿತಾಳ
ಕಟ್ಟಿ. ಗ್ರರಿ ಮುದ ಹತ್ತಿವಾದ
ಡಿಗ್ರಿ ಮುಗಸಿ ಬಿ ಎಡ್ ಮಾಡ್ರ?
ಹು ಹು ಬೇಡ್ಮ ಹೇಳಕ್ಕ ಸ್ಟಚಮಿನ್ ಗೆಷ್ಟಕ ಆಗಿಲ್ಲ ಗೆಷ್ಟ ಆಗೆ ಹೇಳಕ ಬಂದ್ಲು
ಆ
ಗೆಸ್ಟ್ ಆಗಿ ಸ್ಕೂಲ್ಗಳಗೆ ಹೇಳಕಾ ಹೊಂಗಿದಲಂತ್ತ ಹುಡುಗಿರ ಚಲೋಅಳ ಇರುದ
ಚಲೋ ಅದಾಳ.
ಹು ಚೋಲೋಅದಾಳ ಮತ್ತ ಇಪ್ಪತ್ತೈದನೇ ತಾರೀಕ ಆಗ್ತದ ಮದುವಿ.
ಹ ಹುಡುಗಿ ಹೆಂಗ ಹಾಡ ಹಡಕ್ಕ ಬರ್ತ.
ಹಾಡ ಪಾ ಹಾಡ ನಮಗೆ ಗೊತ್ತೈತೆನ್ ಬಾಯ್ ಅಕಿ ಹೆಂಗೈತಅಪ್ಪೂ
ಇಲ್ಲ ಮತ್ತೆ ಹೆಣ್ಣ ನೋಡಕ ಹೋದಾಗ ಹಳೆ ಬ ಕುಂತ ಹಳೆ ಕಾಲ ಸಂಸ್ಕೃತಿ ಪಾಲಿಸಸ್ಬೇಕು ಯಾಕ ಕೇಳೋಣಪ್ಪ ಅದ್ರಗ ಏನೋ ಹಾಡ ಹಾಡಕ್ಕ ಬರುತ್ತೇನ ಅಂತ ಕೇಳಬೇಕು.
ಹಂಗ ಏನ್ ನೋಡೋದಲ್ಲ ಅವ್ವ ಅಕಿ ಸುಮ್ನ ನಾಲ್ಕ ಕೆಜಿ ನಡಸ್ತಾರ ನಡಸಿ ಓ ಗುಣ ಚಲೋ ಐತನ ಅಂತ ನೋಡ್ತಾರ ಅದ್ ಹೆಂಗ?
ಹು
ಅದ ನೋಡಿ ಅತ್ತಿ ಅದೇ ಹುಡ್ಗಿ ಸ್ವಲ್ಪ ಅನಾ ಚಲೋತ್ನಾಗ ಬೆಳಗ ಸಾಕ ಅಸ್ಟ್ ನೋಡಿ ಬಿಡ್ತಾರ ಏನ್ ನೋಡದ ಆಗಲ್ಲ.
ಮತ್ತ ಹೆಂಗ ಹುಡುಗಿ ಡ್ಯಾನ್ಸ್ ಮಾಡಕ್ ಬರ್ತ ಅಲ್ಲ ಯಾವ ನೃತ್ಯ ಗಿತ್ಯ ಬರ್ತವಾ ಅಂತ ಇಲ್ಲಂತ?
ಹಾ ಹಾ ಇಲ್ಲಪಾ ಮತ್ತ ಹೆಣ್ಣು ನೋಡಕ ಹೋದಾಗ ಮತ್ತ ಎಲ್ಲ ಕೇಳ್ಬೇಕ ಅಂತ ಕೇಳಿಕೊಬಂದಿನ ನಡಿ
ಇಲ್ಲ ಹಾಗೇನ್ ಕೇಳಿಲ್ಲ ಮತ್ತ ಆಮನ ಚಲೋದ ಕೆಟ್ಟಿದ ನೋಡಿದಿ ಎಲ್ಲ ಗೊತ್ತ? ಚಲೋ ಆಗ್ಯಾವ ಫೋಟೋ ಗಿಟೂ ತಗಸ್ಕೊಂಡನ.
ಹ
ಹೈಟ್ ಹುಡುಗೀರ ಅದಾನ್
ಹೆಂಗ ಹುಡುಗಿದ ಆಸ್ತಿ? ಸ್ತಿ ಒಬ್ಬಳೆ ಮಗಳ ಅದಾಳ ಇಬ್ಬರ ಮಕ್ಕಳ ಅದರ
ಹು ಇಬ್ಬರು ಅತ್ತೆಮ್ಮ ಮಕ್ಕಳು ಒಬ್ಬರ ರೊಕ ಕೊಡ್ರತ ಇದ್ದನಲ್ಲ ಈಗ ಲಾಸ್ಟೆಕನ ಅದರ ಅದ ಹೂ ಅವಗೊಂದಸ್ಟ್ ಒಂದ ಐದ ಮಾಸೈಕರ ಅವನಿಗೆ ಮೊಲ್ಲಗ
ಐದ ಮಾಸೈಕ ಐದ ತೋಲಿ ಐದ ಮಾಡಸ ಹ ಹ ಹ ಹ ಅವ್ರ ತಂಗಿದೇನ ಅವ್ರ ಅಕ್ಕದಂದಲ್ಲ ಅವರದ
ಲೆಟ್ ಒಂದ್ ಬೈಕ್ ಕೊಡ್ಸ್ತಾರಂತ?
ಅವ ಯಾವದ ಪಲ್ಸರ?
ಪಲ್ಸರ್ ಕೊಡ್ಸಾರ ಏನ್ ಬೈಜರ್ ಪಲ್ಸರ್ ಒಂದ ಶೈನಿ ಗಾಡಿ
ಹ ಹಾ ಸಿಸ್ಟರ್?
ಈಗ?
ಆಸ್ತಿ ಆಸ್ತಿ ಹಾ ಹುಡುಗಿ ಹೆಣ್ಣಿನ ಕಡೆವರ ಪ್ಪಾ?
ಏ ಹೆಂಗೈತಪ್ಪಾ ಆಸ್ತಿ ಹೆಂಗೈತೆ ಅವ್ರ ಇಷ್ಟ್ ಮಾತಾಡ್ರ ಬಂಗಾರ ಮಾತಾಡ್ದಂಗ
ಇಲ್ಲ ಮತ್ತೆ ಇಬ್ಬರು ಹೆಣ್ಮಕ್ಳು ಅದರ ಅಂದಿ ಮತ್ತ ಆಸ್ತಿ ಇದ್ರ ಇವನಿಗೂ ಬರತಲ್ಲ.
ಹು ಅದ ಆಸ್ತಿ ಬಗ್ಗೆ ಗೋತ್ತಿಲ್ಪ ಅದ ಹೆಂಗೈಐತಂತ ಕೇಳಿಲ್ಲ ಅವರದ ಅವರಗೆ ಗೊತ್ತು ನಮ್ಮ ಮನಯವರಿಗೆ. ನನ್ಗಷ್ಟು ಹೇಳಗದಾ ಹೇಳಿದ ಶವ
ಹೂ ಹು ಮತ್ತ ಹೆಂಗ ನಿನ್ನ ಮದ್ವಿ ಎಲ್ಲಿ ಫಿಕ್ಸ್ ಮಾಡರಾ ಎಂಗೇಜ್ಮೆಂಟ್. ಈಗ ಆಯ್ತುನ ಆಲ್ರೆಡಿ.
ಇಲ್ಲ ಆಗೈತ ಆಗೋದನ
ಯವಾಗ ಆಗೀತೂ ಮಾರಾಯ ಎಂಗೇಜ್ಮೆಂಟ್ ಎನ್ ಸುಳಿವ ಇಲ್ಲರದಂಗ
ಈಗ ಮನೆ ಮಾಡಿಟ್ಟರು ಸುಮ್ನೆ ಕಟ್ಟಿಸಿ ಸೈಲೆಂಟ್ ಆಗದಾ ಎಲ್ಲಿ ಅವ್ ಹೆಣ್ಣಿನ ಕಡೆ ಅವರು ಸ್ವಲ್ಪ ಅಕಡೆ ಹೆಂಗೆ ಇದಯ್ತ ಅಷ್ಟ ಯಾರ ಇದ ಮಾಡಲ್ಲ.
ಹು
ಮನ್ನೆ ಮನೆ ಮಾಡಿದ್ರು ಒಂದಷ್ಟಲೇ ಗಿಫ್ಟ್ ಹನ್ನೊಂದನೇ ತಾರೀಕ ಮಾಡಿದ್ರ ಯಾರಿಗ್ ನಾವೂ ನಂಬಲ್ಲಿ ಇರೋಬ್ರು ಹೋಗಲ್ಲ ಅಷ್ಟೆ ಸುಮ್ ಗಾಡಿ ಅಡ ಗಾಡಿ ಹೋದ್ ಅಷ್ಟು ಮುಗಸಿ ಮುಟ ಕಡೆಹೂಗಿ.
ಹೌದಾ.
ಹ್ಮ್ ಮುದನೆ ಸ್ವಲ್ಪ ಚಲೋತನ ಮಾಡ್ತಾರ ಮಾಡಿದ್ರು.
ಹ್ಮ್ ಎಷ್ಟೋತ್
ಇ ಇ ಇದು ಇಪ್ಪತೈದನೇ ತಾರೀಕು ಐತೆ ಇಲ್ಲೆ ಸುರಪುರ್ ಕಲ್ಯಾಣಮಂಟಪ.
ಹ ವೀರಶೈವ ಕಲ್ಯಾಣಮಂಟಪ ಸುರಪುರ ಅಲ್ಲಪ್ಪ ಅದು ತಿಮ್ಮಾಪುರ ಏನ್ ರಣಪೇಟೆ ಬರ್ತದ ಹ್ಮ್ ಹ್ಮ್.
ಮದವೆ.
ಹ್ಮ್
ಅದ ಯಾವತ್ ನೋಡು ಎಲ್ಲಾರ ಮತ್ತ ತಯರಗ್ರಿ ಗಾಡಿ ಪಡ್ ಕಳಸ್ದ.
ತಯರಾಗ್ ಅಪ್ಪಾ ಅದ್ರಗ ಎನ್ ಹುಡ್ರು ಹುಡುಗನ ಮದಿ ಬಿಟ್ಟ ಹೆಂಗೂ.
ಅದೇಪ್ಪ ಅ ಹೇಳ್ಕೊಂತವ್ರ ಹೆಂಗಗೆದ್ ಮಟ್ಟೆ ಮಿಸ್ ಆಗೈತೆ ಹೇಳಲತ್ತಂದವ.
ಆಯ್ತು ಬರ್ತನ ಹಂಗೆ ಒಂದ್ ಸ್ವಲ್ಪ ಮದ್ಾಗ ಒಂದ್ ಸ್ಟೇದ್ ಮೇಾಲ ಇಮಲ್ ಪಾಯ ಗಿಟಾಗ ಕಕಮ್ರ ಕೊಳ್ಳಗ.
ಏ ಅವಾಗ ಏನು ಮದ್ ಮದ ಕೆನ್ಯಾಸಲ್ ಮಾಡಕಕ್ ಮಾಡಿದ್ರಿ ಏೋ ಅಲ್ಲೇ ಇ್ ಮಾಡಿದರಿ.
ನಮ ಫ್ರೆಂಡಸ್ ಫ್ರೆಂಡ್ಸ್ ಹಕದಾಗ ನಿಮ್ಮಲ್ ಪಾರ್ಟಿ ಹಾಕಂಬ್ರಿ ಒಂದ ಬೀರ್ ರೋಗಿ ಬೀರ್
ಅಲ್ಲಲೆ ಮದ್ವೆ ಎಣ್ಣ ಸ್ಟೇಜ್ ಮ್ಯಾಲ್. ವೇಳೆ ಐತನ ಇಟ್ಬ ಬಿಟ್ಟು ಕಟ್ಟಣ.
ಇಲ್ಲ ಗೊತ್ತದಲ್ಲಾವು ಹೆಂಗಿದ್ರ ಇಂತ ಯಾವ್ ಅಭ್ಯಾಸಗಳು ಅವನಿಗಿಲ್ಲ ಸುಮ್ ನಾವು ಫೋಟೋಸಿಂದ ಎಲ್ಲಾರರು ನಗಲಿ ಅಂತ ಮಾಡಿದಂ.
ಅಲ್ಲ ಇಲ್ಲ ನಮ್ ಗೊತ್ತೈತಿತ್ತು ಬಟಮ್ಮ ಮದವಣ್ಣವರಿಗ್ಗೆ ಗತ್ತರದನ್.
ಹಡಿಗಿ ಏನಾದರ ಮತ್ತ ಅನ್ಲ ಹಡಿ ಮಡಂಗ ಬಿಡಾಂಗ. ಅಡ್ವಾನ್ಸ್ ಏನ್ಲ್ಲ ಬಿಡ ಆಮೇಲೆ ಹೇಳಿದ್ರತ್. ಅವ್ರಿಗೆ ಹಿಂಗ ಮಾಡವಂತಂದ.
ಅದೇ ಅದೇ ಬರ್ರೀ ಮತ್ತೆ ಹೆಂಗನಕನ ನೋಡ ಅವದ್ದನ ಗಾಡಿಯ ಸಾಯಂಕಲ್ ಫೋನ್ ಬೆಳಿಗ್ಗೆ ಗಾಡಿಪೇಡೆ ವ್ಯವಸ್ಥ ಮಾಡ ಮುಗ ಕತಾಷ್ಟಟ್ಿಗೆ ಬಾರಪ್ಪ ಮದ.
ಅ ಬರಪ್ಪಾ ಬರ್ತೀವಿ.
ಹ್ಮ್ ಏನ್ ಊಟ ಮಾಡ್ಯ.
ಊಟ ಚಿಕನ್ ತಂದಿವವಿ ಸ್ವಲ್ ಚಿಕನ್ ತೊಳಕ್ ಕಟ್ಲಕ್ದಾನ ಹಲ್ಲುಣ್ಣ ಒಂದ್ ಸ್ವಲ್ಪ ಬಸ್ ಒಂದ್ಸಲ ಫೋನ್ ಹಚ್ಚನಾ ಹೋಗ ಕೆಳಗಿಗ. ಹ್ಮ್ ಅವ ಫೋನ್ ಹಚ್ಚಾರ ಬರಪ ಆಡಂಬ್ರ ನೀವ ಮ್ಯ ಕುಂತ್ಂಗಂತ ಮಾಡತಾರ.
ಹೌದಾಲ್ಲ ಹೆಚ್ಚುಕ ಮಾಡ್ಕಂತ್ ಅನ.
ಹ್ಮ್ ಹೋಗಿ ಈಗ ಒಂಟಿನಗ ಆಕಡೆ ಹಂಗಗೆ ಕೆಳಗ.
ಏನ್ ಒಲ್ ಕೆಲ್ಸ ಮುದ ಎಲ್ಲಸ.
ಹೊಲ್ದುವ. ಹವು ಅಲ್ದು ನಮ್ ಮಲ ಎಲ್ಲ ಇದ ನಮ್ ಬೇಟದ್ದು.
ಗದ್ದಿಯದ ಹ ಗದ್ದಿ ಮಡಿರೇನು.
ಗದ್ದೆನ ನಮ್ ಹೊಲನಲ್ಲ ಸೀತ ಗದ್ದೆ ನಮ್ ಇನ್ನೊಂದು ತಿಂಗ್ಳಬ ಬಿಟ್ಟ ಅಸ್ತ ಗದ್ದೆ.
ಹೌದ ಎಸ್ಟ್ ಎಕ್ರೆ ಅದೀ ಒಲ.
ಹ್ಮ್ ಹದು ಒಂದು ಐವತ್ತಿನ ಅರವತ್ತ ಎಕರೆ ಆದ.
ಎಷ್ಟವ.
ಐವತ್ತ ಇಲ್ಲ ಅರವತ್ತ ಎಕಾ ಇರ್ಬೋದು ಅಂದಾಜ್ ಮೇಲೆ. ಕತ್ ನೀ ಪರ್ಫೆಕ್ಟ್ಗ ಹಾ.
ಅಷ್ಟು ಎಕರೆಗ ಅಷ್ಟೆಲ್ಲ ಗದ್ದೆ ಆಕ್ತರ.
ಏ ಕಾಡ್ಡಿಪ ಕುಲ್ಲ ರಸ್ತು ಮಾಡಸ್ತನ್.
ಒಲ
ಏ ಕಂಡಾಪಟ್ಟಿ.
ಅಷ್ಟು ಯ ಗದ್ದೆನಕ್ದ್ರನ
ಹಾ ಪೂರ್ತಿಗ್ದಿನ
ಹದಾ ಏ ವರ್ಷ ವರ್ಷಗಾಡ್ ವರ್ಷಗಾಡ್ಬಳೆ
ಹಾ ವರ್ಷಕ್ಕೆ ಆಡುಳಿ ಬರತನ
ಹೌದಾ ಬಾ ಮಾಡ್ರ ಮಾಡ ಮುಂಂತ ಅಂದ್ರ ಮಾಾಯಿ ಅಂಚ್ಕೊಂಡ ಮಾಡ್ ಕುಂಂತ ಇರಲ್ಲ
ಆಯ್ತಾಯಯ್ತು ಮಾಡತ್ವಿ ಆಮೇ ಸರಿ ಇಲ
ಹ್ಮ ಸರಿ ಸರಿ ಎಡ ಎಡ
ಹ್ಮ